ನ
ಏನ್ ಮಾಡ್ತಾ ಇದ್ರಿ
ಏನಿಲ್ಲ ಸುಮ್ಮ್ನೆ ಮಲ್ಕೊಂಡಿದ್ದೆ ನೀವು
ಹ್ಮ ಕಾಲೇಜ್ ಎಲ್ಲ ಮುಗೀತಾ
ಹಾ ಮುಗೀತು ನಿಮ್ದು ನೀವ್ ಹೋಗಿದ್ರ
ಇಲ್ಲ ಇಲ್ಲ ಇವತ್ತು ಕಾಲೇಜ್ ಇರ್ಲಿಲ್ಲ ನಮ್ಗೆ ರಜೆ ಕೊಟ್ಟಿದ್ದಾರೆ ಎಕ್ಸಾಮ್ಸ್ ಇದೆಂದೆ ಪರೀಕ್ಷೆಗಳಿದೆ ಸೋಮವಾರದಿಂದ
ಹ್ಮ್
ಅದಕ್ಕೆಟ್ಟ ಓದ್ಬೇಕು ಓದ್ಬೇಕು
ಮತ್ತೆ ಹೋದ್ರ
ಇಲ್ಲ ನಾಳೆ ಇನ್ನೊಂದು ಇಂಟರ್ನಲ್ಲಿ ಇದೆ ಓದಿಲ್ಲ ನಂಗೆ ಯಾಕೊ ಮೂರ್ ಬರ್ತಲ್ಲ ಆಸಕ್ತಿ ಬರ್ತದೆ
ಹ್ಮ್
ನಾಳಾ ಇದ್ಯಾ ಕಾಲೇಜ್
ಹ ನಾಳೆ ಒಂದ್ ದಿನ ಅಷ್ಟೆ ಮತ್ತೆ ಜೈಕಾರ ಒಡೆದ್ ಬಿಟ್ಟು ಬಂದ್ಬಿಟ್ಟು ಹದು
ವತ್ತು ವರ್ಷನ ಮುಗ್ದೋಗ್ಬಿಡುತ್ತಲ್ಲ ನಿಮಗೆ
ಹಾ ಮುಗ್ದೋಗತ್ತೆ
ಏನ್ ಮಾಡಿದ್ರಿ ಕ್ಯೂ ಅಲ್ಲಿ
ಹ
ಪಿಯು ಅಲ್ಲಿ ಏನ್ ಕೋರ್ಸ್ ಏನ್ ಮಾಡಿದ್ರಿ
ಪಿಯೂನಲ್ಲಿ ನಾವು ಸೈನ್ಸ್ ತಗೊಂಡಿದ್ವಿ ಪಿ ಸಿ ಎಂ ಬಿ
ಹ ಹೇಗಿತ್ತು ನಾನು ಬಯಾಲಜಿ ತಗೊಂಡಿದ್ದೆ ಆದ್ರೆ ನೀವ ಏನಕ್ಕೆ ನೀಟ್ ನೀಟ್ಗ ಹೋಗಿಲ್ಲ ವೈದ್ಯ ರ ಯಾಕಾಗಿಲ್ಲ ಇಂಜಿನಿಯರಿಂಗ್ ಕಡೆ ಏನ ಬಂದ್ರಿ
ನನ್ಗೆ ಬಯೋ ಇಷ್ಟ ಇರ್ಲಿಲ್ಲ ಅಂದ್ರೆ ನಂಗ ಮೊದ್ಲು ಬಯೋ ಇಷ್ಟ ಇತ್ ಟು
ಹಾ
ಅವಾಗ ನಂದು ಪಿ ಯು ದದಲ್ಲಿ ಫೈನಲ್ ಎಕ್ಸಾಮ್ಸ್ನಲ್ಲಿ ಎಂ ಎಪ್ಪತ್ ಮೂರು ಎಪ್ಪತ್ತ ಎಂಟು ಬಂತು ಕಮ್ಮಿ ಬಂತು ಬಯೋ
ಅದೇ ಅಷ್ಟು ಬಂತು ಅದಕ್ಕೇ ಮತ್ತೆ ನಂಗೆ ಮೆಡಿಕಲ್ ಫೀಲ್ಡ್ ನಲ್ಲಿ ಹೋಗ್ಬೇಕಂತಾನೇ ಅನಿಸಿಲ್ಲ
ಹಾಗ ಮತ್ತ ಏನಕ್ ಬಯಲಜಿ ತಗೊಂಡಿದ್ದು
ಅವಾಗ ನಂಗ ಇಷ್ಟ ಇತ್ತು ಅಂದ್ರೆ ನನ್ ಈ ಚಿತ್ರ ಎಲ್ಲಾ ಬರತ್ತಲ್ಲ ಅದ ನಾನ್ ಬಿಡ್ಸಿರ್ಲಿಲ್ಲ ಬಯಾಲಜಿನಲ್ಲಿ ನಂಗ ಬಿಡ್ಸಕ್ ಬರಲ್ಲ ಮತ್ತೆ ಪೂರ್ತಿ ಅದನ್ನೇ ಇರುತ್ತೆ ಅಲ್ಲ ನಂ ಮೊದ ಮೊದಲು ಅದ ಬಿಡಸಾಕ್ ಬರಲ್ಲ ಅಂತ ಹೇಳು ನನ್ ಬಯೋ ಬಿಟ್ಟೆ
ಹ್ಮ ಹೌದಾ ಅಂದ್ರೆ ನಿಮ ನಿಮ್ಗೆ ಏನ ಆಸಕ್ತಿ ಜಾಸ್ತಿತ್ ಏನ್ ಆಗ್ಬೇಕಂತ ಇದ್ದಿದ್ದು ಜಾಸ್ತಿ ನಿಮ್ಗೆ
ನಂಗ ಏನ್ ಆಗ್ಬೇಕಂತನೂ ಇಷ್ಟ ಇರ್ಲಿಲ್ಲ
ಸುಮ್ಮ್ನೆ ಸಿಟಿ ಬರದ್ರಿ ಇಂಜಿನಿಯರಿಂಗ್ ತಗೊಂಡ್ರ
ಹಂಗಂತನ್ ಹಂಗಂತಲ್ಲ ಅಂದ್ರೆ ಇಂಜಿನಿಯರಿಂಗ್ ಅಂತ್ರೆ ಒಂದ್ ಸ್ವಲ್ಪ ಇಂಜಿನಿಯರ್ ಅಂತ ಹೇಳ್ಕೊಬೋದಲ್ಲ ನಮ್ದು ಮದುವವೆ ಕಾರ್ಡ್ನಲ್ಲೆಲ್ಲ ಬಿ ಎ ಅಂತ ಬರುತ್ತಲ್ಲ ಅದಕ್ಕೆ ನಮ್ದು ಇಂಜಿನಿಯರ್ ತಗೊಂಡೆ
ಅದ ಬರ್ಕ ತಗೊಂಡ್ರ ಇದಜವಾಗ್ಲು ನೀವ ಅ ಯಾರ್ ಅಪ್ಪ ಅಮ್ಮ ಕೊಡ್ಸದ್ರ
ಇಲ್ಲ ನನ್ ಅದಕ್ಕೋಸ್ಕರನೇ ತಗೊಂಡಿತ್ತು ಯಾರ್ ಕೆಲ್ರು ನಾನು ಇದ ಹೇಳೋದು ನಂಗೆೊತ್ತ ಇಲ್ಲ ನನ್ ಇಂಜಿನಿಯರಿಂಗ್ ತಗೋತೀನಿ ಅಂತ ನನ್ ಬರೀ ಇದೆ ಹೇಳ್ತಾ ಇದ್ದೆ ನಾನು ಇಂಜಿನಿಯರಿಂಗ್ ಬಿಟ್ಟು ಬೇರೆ ಎಲ್ಲಾ ಮಾಡ್ತನಿ ಎಲ್ಲ ಏನಾದ್ರು ಮಾಡತನಿ ಇಂಜಿನಿಯರಿಂಗ್ ಮಾಡಿದ್ರೆ ಮತ್ತೆ ಕೊನೆ ನಾನನ್ ಇಂಜಿನಿಯರ್ ನಾನನ್ ಇಂಜಿನಿಯರಿಂಗ್ ಮಾತ್ರ ಮಾಡ್ತೀನಿ ಬೇರೆ ಏನು ಮಾಡಲ್ಲ ಅಂತ ಹೇಳ್ತಾ ಇದ ಹೇಳ್ದ
ಮದನ್
ಏನ್ ಗೊತ್ತಾ ನಾನು ಫಿಸಿಯೋಥೆರಪ್ ಅಂದ್ರೆ ಬಿ ಸಿ ಎ ಬಿ ಸಿ ಎ ಇಲ್ಲಾಂದ್ರೆ ಫಿಸಿಯೋಥೆರಪಿ ಮಾಡ್ಬೇಕು ಅಂತ ಮಹಾರಾಣಿ ಕಾಲೇಜ್ನಲ್ಲಿ ನಾಳೆ ಫೀಸ್ ಕಟ್ಬೇಕು ಅಂತ ಇವತ್ತೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಿ
ಹಾ
ಇವತ್ತು ರಾತ್ರಿ ನಮ್ಮ ಹ ನಮ್ಮ್ತ್ತೆ ಮಾಗ ಚಿನ್ನಿ ಅಂತ ಇದಾರೆ ನೀವು ನ ಇಲ್ಲ ನಮ ನಮ್ನ್ ನಮ್ಮ್ ಮನೆಯವರು ಯ ನ್ ರಿಲೇಷನ್ಸ್ ಅಲ್ಲಿ ಒಂದ್ ಹುಡ್ಗ ಇದ್ದಾರೆೆ ಸಿಟಿ ರ್ಯಾಂಕಿಂಗ್ ಎಲ್ಲ ಚೆನ್ನಾಗಿ ಬಂದಿದ ಅಲ್ವಾ. ಅ ಆ. ಪ್ನ್ ಎಂಟ್ ಮಾಡ್ಸಕ್ ಕೇಳ್ರಿ ಒಂದ್ ವೇಳೆ ಏನಾರ ಸೀಟ್ ಸಿಕ್ಕಿಲ್ಲ ಅಂದ್ರೆ ಮತ್ತೆನು ಇರುತ್ತೆ ಅಲ್ಲ ನ ಹಾರಾಣಡಿ ಕಾಲೇಜ್ಗೆ ಹೋಗ. ಆಗ್ಬೋದು ಅಂತ ಹೇಳಿದ್ರು
ಹಾ
ಅದಕ್ಕೆ ನ ಅದಕ್ಕ್ದೋಗಿದ್ದು ಇಲ್ಲಾಂದ್ರೆ ನಾನುನು ಈ ಮಹಾರಾಣಿ ಕಾಲದಲ್ಲಿ ಡಿಗ್ರಿ ಮಾಡ್ತಾ ಇದೆ
ಹೌದಾ
ಹ್ಮ್
ತ್ತು ಗೊತ್ತಂಜನ್ ತಗೋಬಾರ್ದು ಎಷ್ಟು ಅನ್ಕೊಂಡಿ್ ತಗೋಬಾರ್ದು ತಗೋಬಾರ್ದು ತಗೋಬಾರ್ದು ಅಂತ ಕೊನೆಗೆ ನ ಬದನಿಪುಟ ನ ನೀಟ್ ಎಲ್ಲ ಬರ್ದಿದ್ದೆ ಆದ್ರೆ ನನ್ ಅಪ್ಲಿಕೇಶನ್ ಹಾಕದೆ ಮತ್ತೆಂು ನನಗ್ ನಾನು ಎರಡನೇ ವರ್ಷದಲ್ಲಿ ಇರ್ತಿದ್ದೆ ವೈದ್ಯವ್ತಾ ಇದ್ದೆ ಇವಾಗ.
ಎಷ್ಟು ಬಂದಿತ್ತು ನಿಮ್ದು ರೀಟ್ ಮಾರ್ಕ್ಸ್.
ದು ನಂದ ಕೈವಟಿಗೆ ಹೋಗ್ತಾತೆ. ನೀ ಎಲ್ಲಿಡತೇ.
ಅಷ್ಟು ಬಂದಿತ್ತ.
ಹ್ಮ್. ಅನಕ್ಕೆ. ನಮಗೆ ನಮ್ಮಕ್ಕ ಆಗಲ್ಲ ಬರೀ ಇದ್ಯಾ ಅಂತ ಡಿಮೋಟಿವೇಟ್ ಮಾಡ. ಬ ಅದಕ್ಕೆ ಅದೇ ಆಗ್ಲಿ ಅಂತ ಇಂಜಿನಿಯರಿಂಗ್ ಕೊನೆ ಸಿಕ್ತು ಬಂದ
ಹ್ಮ್.
ನ ಬ್ಬ ಕಾಲ ಎಲ್ಲೋ ಒಂದ್ ಕಡೆ ಎಲ್ಲಿ ಕಾಡಲ್ಲಿ ಇದಂಗ ಐತೆ ನೆಟ್ವರ್ಕ್ ಸಿಗಲ್ಲ ಬಸ್ಸಸ್ ಇಲ್ಲ ರೋಡ್ ಸರಿ ಇಲ್ಲ ಕಾಡು ಸಖತ್ ಪ್ರಾಬ್ಲಮ್ ಆದ್ರೂ ಏನೋ ಮಾಡಕ್ ಆಗಲ್ಲ ಇದ್ದೀವಿ ನಾವೇ ನಮ್ ಕಾಲೇಜ್ಗೆ ಸೆಕೆಂಡ್ ಬ್ಯಾಚ್. ಎನೆ ಬಾಜು
ಹ್ಮ್ ನಾವು ಇಪ್ಪತ್ತೈದನೇ ಬ್ಯಾಚು
ಹೌದಾ
ಹ್ಮ್
ಮತ್ತ ಎಲ್ಲಿ ಇರೋದು ನಿಮ್ ಕಾಲೇಜ್ ಎಲ್ ಏನ್ ನಿಮ್ ಕಾಲೇಜ್ ಹೆಸರು
ನಮ್ ಕಾಲೇಜ್ ಹಸರು ಏನೋ ಬಿಡ್ರಿ ಮತ್ತೆ. ಮತ್ತೆ ನೀವೇ ಹೇಳ್ಬೇಕು.
ಹ್ಮ್ ನ. ಇವತ್ ನಮ್ಮ ಶಿಕ್ಷಕ್ ಹಾ ಹಿಂದ ನೀವು.
ನಾವು ತಿಂದ್ರಿ ಇವತ್ ಫುಲ್ ಹಶಿವ್ ಆಗೋಗಿತ್ತು ನನ್ಗಂತೂ ಸುಸ್ತಾಗ ಹೋಗ್ತಾ ನಾನು ಮೆಟ್ಲುಗ್ ಇಳಿತಾ ಇದ್ರೆ ನನ್ ಹಂಗೆ ನಂದ ಕೈ ಕಾಲ್ ಬಿದ್ದೋಗೋತರ ಶವ ತರ ನನ್ ಅನ್ಸಬಿಡ್ತಾತ್ ನಂಗ್ ಹೆಂಗ ಆಗೋಗಿತ್ತ ಅಂದ್ರೆ ಮುಂದೆ ಅಜ್ಜೆ ಆಗ್ತೀನೋ ಇಲ್ಲೋ ಅಂತ ಅನ್ಸ್ಬಿಡ್ತ. ತ. ಅಂದ್ರೆ ಬೆಳಗ್ಗೆ ತಿನ್ಬಿಟ್ಟ ಹೋಗಿದ್ದೆ ನೀವೇ -
ಹೌದಾ
ಅಂದ್ರುನು ನನಗೆ ಹೆಂಗೂ ಹೆಂಗ ಹೆಂಗ ಅನ್ಸಬಿಟ್ಟಿತ್ತು. ಫಸ್ಟ್ ಟೈಮ್ ನಂಗೆ ಏನ್ ಹಂಗ ಅನ್ಸಿದ್ ನಂಗೆ ಗೊತ್ತಿಲ್ಲ ನನ್ಗಂತು ಜಾಸ್ತಿ ಒಂದ ತರ ಆಗೋಗಿತ್ತು ಮತ್ತೆ,
ತಾ
ಹೋದದ್ರಿ ತಿಂದ್ರಿ, ಒಂದ ಫಸ್ಟ್ ಮೊದ್ಲು ಐವತ್ತು ರೂಪಾಯಿ ಇದ್ದಿದ್ದು ಫ್ರೈಡ್ ರೈಸ್ ಐ ಒಂದ್ ಪ್ಲೇಟು ಇವಾಗ ಅರವತ್ ರೂಪಾಯಿ ಮಾಡ್ಬಿಟ್ಟಿದ್ದಾರೆ.
ಆಕಿ ನಿಮ್ ಕಾಲೇಜ್ ಅಲ್ಲಾ?
ಮತ್ತೆ ತಿಂದದಾದ್ಮೇಲೆ ಮತ್ತೆ ಟೈಮ್ ಆಗೋಗಿದೆ ಅಂತ್ ಹೇಳಿಬಿಟ್ಟು ಮತ್ತೆ ಅರ್ಧ ಹಂಗೆ ಬಿಟ್ರಿ ಬಿಟ್ಟು ಮತ್ತೆ ಮತ್ತ ಹೋದ್ರಿ ಅವಪ್ಪಾ ಸರದಿನಿ ಇನ್ನ ಅರ್ಧ ಗಂಟೆ ಲೇಟ್ ಬಂದ್ರ ಅವರೇನೇ ಯಪ್ಪಾ ಅವರು ಒಂದ್ ದಿನಾನೂ ಅವರು ಹೇಳಿರೋ ಟೈಮ್ಂಗಂತೂ ಒಂದ್ ದಿನಾನೂ ಬಂದಿಲ್ಲ.
ಲೇಟಾಗಿ ಹೋಗ್ಬೇಕು ಅವರ ಲೇ
ಒಂದ್ ವೇಳೆ ಅಂದ್ರೆ ನಮ್ಗೆ ಪರೀಕ್ಷೆ. ಶಕ್ಷೆ ಅಲ್ಲಾ ಅಂತ ಹೇಳ್ಬಿಟ್ಟು ಕರೆಕ್ಟ್ ಟೈಮ್ಗೆ ಹೋದ್ರಿ ಒಂದ್ ವೇಳೆ ನ ಅವ್ರ ಏನಾನ ಬೇಗ ಬಂದ್ಬಿಟ್ರೆ ಒಂದ್ ಹದ್ನೈದ ನಿಮಿಷ ಕಾಯೋಣ ಅವ್ರಗೋಸ್ಕರ ಬರ್ತಾರೆ ಅಂತ ಅನ್ಬಿಟ್ಟು ಹದ್ನೈದ್ ನಿಮಿಷ ವೇಸ್ಟ್ ಮಾಡ್ತಾರೆ ಅವರು ಬಂದಿದ ತಕ್ಷಣ. ಪಾಠ ಶುರು ಮಾಡಲ್ಲ. ಹದ್ನೈದು ನಿಮಿಷ. ಒಂದ್ ಹತ್ತ ನಿಮಿಷ ಹದನೈದು ನಿಮಿಷ ಕಾಯೋಣ ಇನ್ನು ಬರ್ತಾರೆ ಅಂತ ಅನ್ಬಿಟ್ಟ ಹಂಗೆ ಕದ ಮಾತುಗಳಾಡ್ಕೊಂಡಿರ್ತಾರೆ ಕ್ರಿಕೆಟ್ ಬಗ್ಗೆ ಏ ಸಿ. ಎಂ. ಪಿಎಂ ಅವರ ಬಗ್ಗೆ ಹೇಮಾ ಅವರ ಬಗ್ಗೆ ಇಲ್ಲಮ್ಮ ಹೂ
ಏನ್ ನೀ ರೀ ಅವರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರ ನಿಮ್ದಗೆ. ಏನ್?
ಹ ತು ಅವರ ಬ ಅವರು ಅಂದ್ರೆ ಇವತ್ತು ಮ್ಯಾಚ್ ನಡೇಯು ನಡೆದಿದೆ ಅಂದ್ರೆ ಇವ್ರ ಗೆದ್ರು ಇವ್ರ ಸೋತ್ರು ಇವ್ರ ಬಾಲ್ ಹಂಗಹಿಡಿಬೇಕಾಗಿತ್ತು ಈ ತರ ಬ್ಯಾಟಿಂಗ್ ಮಾಡ್ಬೇಕಿತ್ತು.
ಇದು ಪಸ್ಟ್ ಹುಡುಗರ್ ಗೇ ಆಗಬೇಕ್ ತಾನೆ.
ಹುಡುಗುರರ್ಗೆ ಹೇಳುದ ಹುಡುಗ ಹುಡುಗಿ ಹುಡುಗಿಯರು ಎರಡುಕು ಅಳತ್ತಾರೆ.
ಹೌದವು
ಯಾರ್ ನೋಡ್ತಾರೆ ನೀವ್ ಆರ್ ಸಿ ಬಿ ಫ್ಯಾನ ಸಿ ಎಸ್ ಕೆನಾ ಎಂ ಎಸ್ ಕೆ ಏನೇನೂ ಏನೇನೂ ಹೇಳ್ತಾರೆ ಇವರು.
ಅರ್ಥ ಆಗುತ್ತಾ ಅವ ಎಲ್ಲಾ,
ನಮಗೂ ಬರತ್ತೆ ಅಂದ್ರೆ ನಾನುನೂ ಇವಾಗ ಇವಾಗ ಕಲಿತಾ ಇದೀನಿ ನಮ್ದು ಹಾಸ್ಟೆಲ್ ಇದಾರೆ ಅಲ್ಲ ಅವ್ರ ಹೇಳ್ಕೊಡ್ತಾರೆ ಒಂದ್ ಅಕ್ಕ ಅಂತೂ ಫುಲ್ ಹುಚ್ಚಿ ಹುಚ್ಚಿ ಹುಚ್ಚಿ ಹುಚ್ಚಿ ಮುುಂಡೇ ಆಗಿ ಹೋಗಿದ್ದಾರೆ. ಅವ್ರಗೆ ಎಷ್ಟು ಹುಚ್ಚು ಅಂದ್ರೆ ಬೈ ತಿನ್ನ್ ತಟ್ಟೆ ಮೇಲೆನು ವೀಕೆ ವೀಕೆ ಅಂತ ಬರ್ಕೋತಾರೆ.
ವಿರಾಟ್ ಕೊಹ್ಲಿ ಅಂತನಾ?
ಹೂ ನಾನು ಇದು ಗಟ್ಟ ಹೊಡ್ದಿದ್ದೀನಿ. ವಿರಾಟ್ ಕೊಹ್ಲಿ
ಅಂದ್ರೆ ಆರ್‌ಸಿಬಿ ಫ್ಯಾನ್ ನೀವು
ನಂಗ ಗೊತ್ತಿಲ್ಲ? ನನ್ನನ್ ಹು ಹು ಆರ್ ಸಿ ಬಿ ಪೈನೇ
ಹಾ
ವಿರಾಟ್ ಕೊಹಲಿ
ಹಾ
ಪಟ್ಟಿದರ ಸಾಲ್ಟ್
ಹ್ಮ
ಜೋಸೆಫ್ ಭುವನೇಶ್ವರ್
ಹ್ಮ
ಹ ಪಡಿಕಲ್ಲ್ಲ ಬಟ್ ತಲ್ಲ
ಹಾ
ಅಷ್ಟೇ
ಗೊತ್ತಿರೋದಾ ಎಷ್ಟು ಜನ ಎಷ್ಟ್ ಜನ ಆಟಗಾರರು ಇರ್ತಾರೆ ಹೇಳಿ ಹನ್ನೊಂದ ಜನ ಇರ್ತಾರೆ
ಸೆವೆನ್ ಹ್ಮ ಸೆವೆನ್ ಗೊತ್ತಷ್ಟೆ ಮ ನಂಗೆ ಏಯ್ಟ್ ನೈನ್ ಟೆನ್ ಲೆವೆನ್ ಫೋರ್ ಗೊತ್ತಿಲ್ಲ
ಹ್ಮ ಹ ಬಿಡಿ ಮಡಿ
ನೀವ್ ಯಾರ್ ಫ್ರ್ಯಾಸು ಸಿ ಎಸ್ ಕೆ ನಾ
ಏಯ್ತು ಇಲ್ಲಾರಿೀ ನಾನು ಕೂಡ ಆರ್ಸಬಿ ಅಭಿಮಾನಿನೇ
ಹ್ಮ್
ಬಿಡಿ ಒ್ ಇಷ್ಟ ಆದ ತಿಳ್ಕೊ್ ಬಿಿಡಿದೀರಲ್ಲಾ ನೀವು ಇನ್ನುೂ ನಾಲ್ಕ ಜನ ಹೆಸರುತಾರೆ ಇಲ್ಲಿ ಹಾಗೆ ಈಗ ಹೊಸ ಸಂಂಗ್ ಬಂದಿದೆ ಗೊತ್ತಾ
ಹ್ಮ ಗೊತ್ತು ರೀಲ್ಸ್ ನಲ್ಲಿ ನೋಡ್ತೀನಿ ಅದು ಒಬ್ಬೊಬ್ಬರದುನು ಈತರ ಇದ ಇರತ್ತಲ್ಲ ಚೇಷ್ಟೆ ಅಂತಾರಲ್ಲ ಅ ಆತರ ಮಾಡಿರೋದನ್ನ ಮೇಕಪ್ ಮಾಡಿ ಇದ್ ಮಾಡೋದಲ್ಲ
ಸರಿ ಬಿಿಡಿ ಆಯತು ನಿಮ್ ಜೊತೆ ಮಾತಾಡಿ ಖುಷ ಆಯ್ತು ಧನ್ಯವಾದಗಳು ಬಾಯ್
ಹಾ